ನಮಸ್
ಕೋಳಿ
ಹಾ ಇವತ್ತು ಜಿಂದ ದಿನಗಳೇ ಎಲ್ಲರುೂ ಬಿಿಸಿಿ ಬಿಿಸಿಿ ಅಂತ ಓಡಾಡ್ತಾ ಇರ್ತಾರ
ಹೌದು ಬಿಸಿ ಇರಲೇಬೇಕಲ್ವಾ ಇರ್ಲಿಲ್ಲ ಅಂದ್ರೆ ಹೆಿಂಗೆ ಜೀವನ ಕಷ್ಟ ಅಲ್ವಾ
ಟೈಮ ಟೈಮ್ ಕೊಡ ಸಿಕ್ಕದಿಲ್ಲ
ಹೌದ ಏನ್ ಕಾಲದಲ್ಲ ಈ ಜೀವನಲ್ಲ ಅದೇ ನಡೀತಿದ್ರಿ ದು ಟೈಮ್ ಸಿಗೋದು ಕಷ್ಟ ಬಾಳ ಇವಾಗ ಯಾಕಂದ್ರೆ ಮುಂದೆ ಜೀವನದ ಬಗ್ಗೆ ಇವಾಗ ಇದು ಆಗ್ಬೇಕಲ್ವಾ
ಹ್ಮ್ ಹೌದು ಅಂದ್ರೆ ಕೆಲ್ಸಗೆಲ್ಲ ಸಿಕ್ುವಲ್ಲ ಅಂದ್ರೆ ಹೋಗ್ಿಲ್ಲ ಅಂದ್ರೆ ಈತರ ಎಲ್ಲಾ ಡ್ರೆಸ್ ಎಲ್ಲ ಬಂದ ಬತ್ತ
ಹಾ ಹೌದು
ಹ ಆದ್ರೂ ಕೆಲವೊಮ್ಮೆ ಹೊರಗಡೆ ಸತಾರ್ಕೊ ಬಂದ್ರೆ ಮನ್ಸು ಚೆನ್ನಾಗ ಚೆನ್ನಾಗಿ ರುತ್ತ ಅಂದ್ರ ಆ ಕಡೆ ಕಡೆ ಕೆಲ್ಸ ಫ್ರೀ ಅನ್ಸ ಅಂದ್ರೆ
ಹಾ ಹೌದು ಸ್ವಲ್ಪ ಮನಸ್ದ ಶಾಂತಿಯಾಗಿರುತ್ತೆ
ಹಾ ಒಂದೇ ಜಾಗದಲ್ಲಿ ಒಂದೇ ಜಾಗದಲ್ಲಿ ಇದ್ರ ಬೇಜಾರು
ಹ್ಮ್
ಹಸಿರು ಜಾಗ ಮಳೆಯ ತಂಪತ್ ಗಾಳಿ ಇದೆಲ್ಲ ನೋಡ್ತಿದ್ರೆ ಮನ್ಸ ಖುಷಿ ಆಾಗತ್ತ ಹಾ ಪ್ರಕೃತಿ ಮಧ್ಯೆ ಇದ್ರೆ ಈ ಒತ್ತಡ ಎಲ್ಲ ಎಲ್ಲಾ ಮಾರ್ತ ಹೋಗ್ತದೆ ಹ
ಹಾ ಹೌದ ಹೌದು
ಹಳ್ಳಿಗಳಲ್ಲೇ ಚೆನ್ನಾಗಿರುತ್ತೆ
ಹಾ ಚೆನ್ನಾಗಿರುತ್ತೆ ನಾವ್ ಹಳ್ಳಿದರು ಸಿಟಿದಾಗಿದರೆ ಚೆನ್ನಾಗಿರುತ್ತೇ ಅಂತೀವಿ ನೀಮ್ ಸಿಟಿದರು ಹಳ್ಳದಾಗಿದ್ರೆ ಚೆನ್ನಾಗಿರುತ್ತೆ ಅಂತ
ಹಾಗೆ ಮತ್ತೆ ಏನ್ ಮಾಡೋದು
ಹ್ಮ್
ಹ ಊಟ ಬೇರೆ ಬೇರೆ ಜಾಗಕ್ಕೆ ಬೇರೆ ಬೇರೆ ರುಚಿ ಇರುತ್ತಲ್ಲ
ಹ್ಮ್
ಹಾ
ನಮ್ಮ್ ಕಡೆ ಏನ್ ಫೇಮಸು
ಹಾ ನಮ್ಮ್ ಕಡೆ ಹ ನಮ್ ಕಡೆ ಇದು ಊಟ ಮಾಡೋದು ಊಟ ಹೊಸ ಹೊಸ ಟ್ರೈ ಮಾಡ್ತಿಿರ್ತೇವೆ
ಅದೇ ಹೊಸ ಹೊಸದ ಅಂದ್ರೆ ಆ ರೊಟ್ಟಿ ಹಾ ಮತ್ತುೆ ಏನು ಪಲ್ಲೆ ಏನು ಅದು ಫೇಮಸ್
ಪಂಡಿಪಲ್ಲಿ ಗೊತ್ತಾ ನಿಮಗೆ
ಪ ಪುಂಢಿಪಲ್ಲೆ
ಹಾ ಪುಂಡಿಪಲ್ ಚಟ್ನಿ ಅಂದ್ರ ತುಂಬಾ ಇಷ್ಟ
ಹ್ಞ ಬರ್ತೇದೆ ಏನು ಮಾಡಕ್ಕ ಆಗಲ್ಲ ಕಡೆ
ಹಾ ಪುಜೆ ಬೆಲ್ಜಿಯಂ
ಕಷ್ಟ ಇದೆ ಜರ ಹಾ ಹೌದುೌದು
ಹ ಚೆನ್ನಾಗಿರುತ್ತೆ ಊಟ ಹ ಬೆೇಳಳಗೆ ತಿನ್ನಿಬಿಟ್ ರ ಸಕ ಮ ಮಾಂಸ ಜುಮಾಡಿದ್ರ
ಬೆಳಿಗ್ಗೆ ಒಂದ್ಸಾರಿ ಅಂತ ತಿಿಂದ ಬಿಿಡ್ರಿ ಸಾಕು ಸಂಜೆವರೆಗೂ ಏನು ತಿಂದ ಇರ್ಬೋದು ಒಳ್ಳೆದಾಗುತ್ತೆ ಒಂದ್ಸಾರಿ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಕೆ
ಹ ಒಂದ ಸ್ವಲ್ಪ ಮಾಡಿದ್ರೆ ಎಷ್ಟು ದಿನ ತಿಂತೀರ ನೀವು ಅವ ದಿನ ಅಥವಾ ಎರಡು ದಿನ ಇಟ್ಕೊಂಡು ತಿಂತೀರ
ಚೆನ್ನಾಗಿರುತ್ತೆ ಅಲ್ವಾ ಅಂತ ಕುಲ್ಚಿ ಕುಲ್ಚಿಟ್ಟಂಗಗೆಲ್ಲ
ಹೌದು ಹ್ಮ
ಹಾ ನೀವು ಎಷ್ಟ ದನ್ ತಿಂತರ ಎಷ್ಟ ದಿನ ತತ್ರ
ಹ ಅದು ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ತಿಂತುವಿ ಖಾಲಿ ಆಗುತ್ತೆದ
ಹ್ಮ್ ಹ ಇವಾಗವಾಗ ಹವಾಮಾನ ತುಂಬಾ ಬದ್ಲತ್ತೆ ತಲ್ಲ
ಹೌದು
ಬೆಳಿಗ್ಗೆ ಆವದು ಮಧ್ಯಾಹ್ನ ಆಗದು ಸಂಜೆ ಹೌದು
ಒ ಒಂದು ಗೊತ್ತೇ ಆಗಾರ
ಸರಿ ಮಳೆ ಅಂದ್ರರು ಜೋರಾಗಿ ಬಂದ್ಬಿಡುತ್ತೆ ಮ ಮಳೆ ಮಳೆ ಬರದೇ ಇಲ್ಲ
ಹೌದು ನಮ್ಮ ಮನೆ ಇನ್ನೆ ನಮ್ಮೂರಲ್ಲಿ ಬೆಳಿಗ್ಗೆ ಬಂದಿದೆ ಮಳೆ
ಹೌದಾ
ಹೌದು ಐದ್ ಗಂಟೆಗೆ ಬೆಳಿಗ್ಗೆ ಐದು ಗಂಟೆಗೆ
ಹಾ ಹಾ ಹೌ ಮಳೆ ಮಳೆ ಬಂದಕ್ಷಣ ಈ ಎಲ್ಲ ಏನೋ ಪ್ಲಾನ್ ಮಾಡಿರ್ತಿವಿ ಏನನೋ ಇದು ಮಾಡಿರ್ತಿವಿ ಎಲ್ಲಾ ಹೋಗ್ಬಿಡುತ್ತ
ಹೌದು
ಆದ್ರೂ ಮಳೇಲಿ ಬಿಸಿ ಬಿಸಿ ಏನಾದ್ರು ಮಾಡ್ಕೊ ಕೂತ್ಕೊಂಡ ತಿಂತಿದ್ರೆ
ಹ ಬಿಸಿ ಬಿಸಿ ಛಾ
ಹ ಹಾ ಮಳೆ ಬಂದ ಗೊತ್ತಾಗಲ್ಲ ಮಳೆ ಬಂದಾಗ ಎಲ್ಲಾ ವಿದ್ಯುತ್ ಎಲ್ಲ ತಗಿ ಬಿಡ್ತಾರಲ್ಲ
ಹಾ ಹೌದು ಅದೇ ಕಷ್ಟ ಬಾಳ ಇವಾಗ ಹಾ
ನಾವು ಮೊಬೈಲ್ ಅದು ಇದು ಎಲ್ಲಾ ಉಪಕರಣನ ಬಳಸ್ತಿರ್ತೇವೆ
ಹೌದು
ಅವಾಗ ಏನ್ ಮಾಡುದು ಮಳೆ ಬಂದರೆ ಮಳೆ ಬಂದ ಎಲ್ಲರೂ ಹಿಂದೆ ಮುಂದೆ ಓಡ್ತಾ ಇರ್ತಾರೆ ಸ್ವಲ್ಪ ನೆದಿ ಮಾತ್ರ ಮನೆಯಲ್ಲಿ ಎಲ್ಲಾರೂ ಕಡಿದ ಮಳೆ ಬಂದಾಗ ಮನೆಯಲ್ಲಿ ಕೂಡಿದ್ರ ಸ್ವಲ್ಪ ನೆಮ್ಮದಿಯಾಗಿಿರುತ್ತೆ ಮೊಲಕ್ಕೆ ಹಾ ಹಳೆ ಹಳೆ ದಿನದಲ್ಲಿ ಜನ ಹೆಚ್ಚು ಸಮಯ ಒಟ್ಟಿಗೆ ಕಳಿತರು ಎಲ್ಲ ಒಂದೇ ಒಂದೇ ಒಂದೇ ಮನಲಿ ಇರ್ತಿದ್ರು ಇವಾಗ ಬೇರೆ ಬೇರೆ ಆಗ್ಬಿಡ್ತಾರ ಈಗ ಒಬ್ಬ ತಂದೆ ಒಬ್ಬ ಮಗ ಬೇರೆ ಬೇರೆ ಕಡೆ ಕಡೆ ಆಗ್ಬಿಡ್ತಾರ ಹ್ಮ್ ಆದ್ರೂ ಸಂಜೆ ಆದ್ಮೇಲೆ ಎಲ್ಲರೂ ಒಳಗಡೆ ಕೂತು ಮಾತಾಡ್ತಿದ್ರು ಕೆಲ್ಸ ಇದ್ದಿಲ್ಲ ಅವಾಗ ಕೈಲಿ ಏನು ಈ ತರ ಮೊಬೈಲ್ ಅನ್ನೋ ಉಪಕರಣ ಏನು ಇದ್ದಿಲ್ಲ
ಹೌದು
ಹಾ
ಇವಾಗ ಬಂದ ಎಲ್ಲಾ ಜೀವನ ಹಾಳಾಗಿದೆ ಅನಿಸತದಲ್ವಾ
ತುಂಬಾ ಅನ್ಸತದೆ ಅವಾಗ ಎಲ್ಲರೂ ಒಟ್ಟಿಗೆ ಕೂತು ಅಡಿಗೆ ಮಾಡೋದು ಏನೋ ಊಟ ಮಾಡೋದೇಏನೋ ಹಬ್ಬ ಗೆಬ್ಬಾ ಅಂದ್ರೆ ಮನೆ ತುಂಬಾ ಜನ ಆ ಆ ಕೆಲ್ಸ ಮಾಡು ಈ ಕೆಲ್ಸ ಮಾಡು ಹಗೆ ಸುಮ್ಮ್ ಎಷ್ಟ ಸಣ್ಣ ಪುಟ್ಟ ಜಗಳ ಅದು ಮಾಡಿ ಇದು ಮಾಡಿ ಅಂತ
ಹೌದ
ಹಾ ಹಬ್ಬಾ ಹಬ್ಬ ಬಂದ್ರೆ ಅಂತೂ ಹ ಮದ್ವೆ ಮದ್ವೆ ಗಿದ್ವಿ ಏನಾದ್ರು ಮಾಡಿದ್ರ ತುಂಬಾ ಜನ ಎಲ್ಲ ಕೂತು ಎಲ್ಲಾರ ಒಂದ್ ಕಡೆ ಜನ ಸೇರ್ತಾರೆ
ಎಲ್ಲಾ ಬರ್ತಾರೆ ಸಂಬಂಧಿಕರು ಬರ್ತಾರೆ ಎಲ್ಲಾ ಬರ್ತಾರೆ
ಹಾ
ಚೆನ್ನಾಗಿರುತ್ತತ್ತುವಾಗ
ಚೆನ್ನಾಗಿರುತ್ತೆ ಒಬ್ಬ ಆದ್ರೆ ಈಗ ಒಬ್ಬ್ರ ಕಂಡ್ರೆ ಒಬ್ಬ್ರಗ ಆಗಲ್ವಲ್ಲ
ಹ ಅದೆಲ್ಲ
ಹಾ ಈ ತರ ಈಗ ಈಗ ಒಂಥರ ಈಗ ವಿಷಕಾರಿ ಜೀವನ ಆಗ್ಬಿಟ್ಟದೆ ಅಂದೆ ಒಬ್ರ ಕಂಡ್ರೆ ಒಬ್ರಗ್ ಆಗದಲ್ಲ ಏನ್ ಮಾಡದು ಈ ಗೊತ್ತಾಗುದಲ್ಲ
ಒಬ್ಬರು ಬೆಳಳ್ತಾರ ಅನ್ಕ ಹಂಗೆ
ಹಾ ಈಗಿನ ಜೀವನದಲ್ಲಿ ಜನರಿಗೆ ತಾಳ್ಮೆ ಸ್ವಲ್ಪ ಕಡಿಮೆ ತಾಳ್ಮೆಂಬದೇ ಇಲ್ಲ ಹ ಸಮಯ ಕೆಲ್ಸಕ್ಕೆ ಕೆಲ್ಸಕ್ ಹೋಗಲ್ಲ ಏನುನು ಮಾಡಲ್ಲ ಆ ಕೆಲ್ಸ ಮತ್ರ ಸರಿಯಾಗಿ ಮಾತಾಡದಿಲ್ಲ ಸುಮ್ನೆ ಸಿಟ್ಟು ಅದು ಎಲ್ಲ ಮಾತಾಡ್ತಾರೆ
ಅವು ದೂಳಗೆಜನ ಕಸಿ ಸಿೀಟೆಕ್ಕೆತೆ
ಹ ಅವರು ಆಹಾರ ಪದ್ಧತಿಿಯ ಎಲ್ಲ ಹಂಗಗೆ ಇರುತ್ತಲ್ಲಾ ಅದು ಉಪ್ಪು ಖಾರ ಹೊರಗಡೆ ತಿನ್ನು ಮನೇಲಿ ಊಟ ಮಾಡೆ ಗೊತ್ತಾಗೆ ಮನೆಯಲ್ಲಿ ಮನೆ ಊಟ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗುತ್ತೆ ಹೊರಗಡೆ ಉಪ್ಪು ಖಾರ ಅದೆಲ್ಲ ಜಾಸ್ತಿ ಇರ್ತದೆ ತಿಂದು ಅವೆಲ್ಲ ಜನಗಳ ಬಿ ಪಿ ಅದೆಲ್ಲ ಬಂದು ಆರೋಗ್ಯದಲ್ಲಿ ಇರ್ಕ ಏರ್ಪೇರಾಗುತ್ತೆ
ಅವ ಇಿಂದಿನ ಜೀವನೇ ಚೆನ್ನಾಗಿತ್ತ ಅನ್ನಿಸ್ತು
ಹಾ ಈಗಿನ ವೇಗವಾದ ಜೀವನದಲ್ಲಿ ಹಾ ಹಾ ಈಗಿನ ಬೇಗವ ಜೀನದಲ್ಲಿ ಯಾರು ಆರೋಗ್ಯ ಕಡೆ ಅದ ಗಮನ ಕೊಡೋದಿಲ್ಲ ಕೆಲ್ಸ ಕೆಲ್ಸ ಕೆಲ್ಸ ಅಂತ ಕೆಲ್ಸ ಮಾಡ್ತಾರೆ ಹಾ ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಕೆಲ್ಸ ಮಾಡ್ಕ ಆಾಗತ್ತಲ್ಲ
ಹೌದು ಆರೋಗ್ಯ ಚೆನ್ನಾಗಿರ್ಬೇಕೋದು ಮೊದಲು
ಹ ನಿಮ್ ತರ ಕೆಲೊಬ್ರು ಇರ್ತಾರೆ ಇಡ ಇಡೀ ದಿನ ಪೂರ್ತಿ ಕೆಲಸ ಮಾಡಿದ್ರು ಆ ವಿಷಯ ಅಂತ ತಗ ಲ್ಲಾ ವಿಷನ್ ತಗೋಬೇಕು ಅದು ಒಳ್ಳೇದು
ಮಾಡ್ಬೇಕು ಹೆಣ್ಮಕ್ಳಿಗೆ ವಿಷಯ ವಿಶ್ರಾಂತಿ ಅನ್ನೋದೇ ಇಲ್ಲವಲ್ಲ
ಹಾ ಹೌದು ಹಾ ಕೆಲವ್ರಿಗೆ ಹ ಹಗೆ ಹಾ ಹಾಗೆ ಅಡ್ಗೆ ಮಾಡೋದು ಜ ಇಷ್ಟ ಅಲ್ಲ ನಿಂಗೆ ಅಡಗೆ ಮಾಡೋದಲ್ಲ ಅಷ್ಟೇ ಅಲ್ವಾ ಅಡಿಗೆ ಎಲ್ಲ ಮಾಡ್ತೀರಲ್ಲ ನೀವು
ಹಾ ಮಾಡ್ತೀವಿ ಮಾಡ್ತೀವಿ
ಗೆ ಯಾದು ಅಂದ್ರೆ ನಿಮ್ಗೆ ಇಷ್ಟವಾದ ಏನ್ ಮಾಡ್ಬೇಕ ಅನ್ಸತದೆ ಇಷ್ಟ
ಚಿಕನ್
ಮಾಂಸಾಹಾರಿ ತುಂಬಾ ಮಾಂಸಗಳು ತುಂಬಾ ಇಷ್ಟ ಪಡ್ತಾರೆ ನೀವ ಯಾವ್ ತರ ಚಿಕನ್ ಯಾವ್ ತರ ಅಡಗೆ ಮಾಡ್ತಾರೆ ಚಿಕನ್
ಂದ್ರರೆ ಎಷ್ಟು ಗ್ರೇವಿ ಥರ ಮಾಡ್ತೀವಿ ಎಲ್ಲ ಸಾರು ಥರ ಮಾಡ್ತೀವಿ
ಹಾ ಯಾವದಾ ಹ್ಮ್ ಹ್ಮ್ ಹ್ಮ್ ಹ ನೀ ಸ್ವಲ್ಪ ಹೇಗೆ ಮಾಡ್ತಾರ ಹೇಳ್ತಾರ ನಾವು ಕೇಳ್ತೀವಿ ಚಿಕನ್ ಹೇಗ್ ಮಾಡ್ತಾರ ಅಂತ ಹೇಳಿದ್ರೆ
ಹಲೋ
ಹಾ ಇದೀರಾ
ಹಾ ಇದುೀ
ಹಾ ಚಿಕನ್ ಹೇಗ್ ಮಾಡ್ತಾರ ಅಂತ ಹೇಳಿದ್ರೆ ನಾ ಸ್ವಲ್ಪ ಕೇಳಕ್ತೇವೆ
ಅದೊನ್ನ ಚಿಕನ್ ಚೆಂದ ತಂದು ಚೆನ್ನಾಗಿ ತೊಳಿತೀವಿ
ಹಾ
ತಳದುುವ ಉಪ್ಪು ಅರಿಶಿನ ಹಾಕಿ ಬೇಯ್ಯಕ್ಕಿಡ್ತೀವಿ.
ಅಲ್ವಾ. ಹ್ಮ್ ಸಮಯದಲ್ಲಿ ಜೀವನ್ದಲ್ಲಿ. ಮತ್ತೆ ನಿಮ್ಗೆ ಏನನಾದ್ರು ಜೀವನದಲ್ಲಿ ಏನಾದ್ರು ಮಾಡ್ಬೇಕಂತ ಇದೆಯ. ಅದು ಇದು ಕೆಲ್ಸ.
ಹಾ ಮಾಡ್ಬೇಕೂ ಅಂತ ಇದೆ.
ಹೌದಾ? ಹೀಗೆ ನಿಮ್ ಹ ಹಾ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆಯಾ?
ಹಾ ಚೆನ್ನಾಗಿದೆ.
ಹೌದು ಆ ಹೇಗಿದೆ ವಾತಾವರಣ ಎಲ್ಲ ನಿಮ್ಮ್ ಕಡೆ?
ಪರವಾಗಿಲ್ಲ ಚೆನ್ನಾಗಿದೆ ಸ್ವಲ್ಪ ಬಿಸಿಲು. ಸ್ವಲ್ಪ ಮಾತ್ರ ವ ಮಳೆ ಬರೋ ವಾತಾವರಣ.
ಹಾ ಹಾ ಮಳೆಗಾಲ ನಿಮ್ಗೆ ಇಷ್ಟ ಅಲ್ವಾ.
ಹೌದು ಅಷ್ಟು.
ಮಳೆಗಾಲ ನಿಮ್ಗಂತೂ ಇಷ್ಟ ಚೆನ್ನಾಗಿರುತ್ತೆ. ಏನು ಮಳಗಾಲದಲ್ಲಿ ನೀವು ಏನ್ ಮಾಡ್ತರಿ ಬಿಸಿ ಊಟ ಬಿಸಿ ಊಟ ತಿನ್ಬೇಕಂದ್ರೆ. ಚಾ
ಚಾ
ಚಾನೇ ಅ ಎಲ್ಲ ಎಲ್ಲಾರಗೂ ಚಾನೆ ಇಷ್ಟ.
ನಮ್ಗೆ ಚಾನೇ ಬೇಕು ಮೖನ್. ಹೂಂ ಹೌದು.
ತ್ತೆ ಸಿಗೋಣ ಆಯ್ತು.
ಧನ್ಯವಾದಗಳು.